ಹಲೋ ರಿ ರುಸ್ಕಾನಾ ರೀ ಆರಾಮ್ರರಿ
ಹ್ಮಅರಮಿದೀನ್ ನೋಡ್ರಿ ನೀವ್ ಆರಾಮಿದೀರಿ
ಹ ರಿ ಆರಾಮ್ ನೋ
ಹ ಎನ್ ಮಾಡ್
ಏನಿಲ್ಲ ನೋಡ್ರಿ ಸುಮ್ಮ್ ಅಲ್ಕೊಂಡೇನ್ರಿ ಬಂದ್ ಇಮಾಗ
ಹೌದ್ರಿ ಮತ್ತೇ್ರೀ ಏನ್ ವಿಶೇಷ ಏನ್ ನಡೀತೈತ್ರಿ ನಿಮ್ ಸ್ಕೂಲ್ಲ್ಲಿ ಏನಾದೂ ಕಾಂಪಿಟೇ ಏನಾದ್ರು ನೀವ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಕಟ್ಟಿದ್ದೀರಾ
ಎಕ್ಸಾಮ್ ಕಟ್ಟಿವ್ರಿ ಓದಿತೀರಿ ಅದ್ರ ಸಲುವಾಗಿ ನೋರಿ
ಸ್ವಲ್ಪ ಹೇಳ್ರಿ ಅವವು ನನಗ ಸ್ವಪ ಯಾವಲ್ಲ ಟಕ್ಸ್ಟ್ ಬುಕ್ ಅವ ನಾದ್ರರು ಇದ್ರೆ ಕೊಡರಿ ಓದ್ತಿನಿ
ಇಲ್ಲ ಯಾವ್ದು ಪ್ರಿಪ್ರೇಷನ್ ಮಾಡವರ್ರಿ ನೀವೀಗ
ನನ್ ಏನಿಲ್ಲ ಯಾವ್ದಾರ ಸ್ಪರ್ಧಾತ್ಮಕದ ಯಾವ್ದಾರ ಇದ್ರು ಕೊಡ್ರಿ ಅವ್ ಕುೂಂತ ಓದ್ತೀನಿ
ಹೌದ ಈಗ ಯಾವ್ದ ಅಂತ ಅಲ್ಲ ಎಷ್ಟ ಇದಕ್ಕೆ ನಾ ಪ್ರಿಪೇರ್ ಆಗ್ತೀನಿ ಅಂದ್ರೆ ನಾ ಅದ್ರ ಬಗ್ಗೆಏ
ಬಟ್ ನನ ಗೌರ್ಮೆಂಟ್ ಗೌರ್ಮೆಂಟ್ ಜಾಬ್ ಇರುತ್ತೆ ಎಸ್ ಡಿ ಎ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟ್ ಇದು ಮೊನ್ನೆ ೇ ಒಂದು ವಾರ್ಡನ್ ಬಿಟ್ಟಿದ್ದೀ ಒಂದ್ ನಮ್ದು ಗ್ರೂಪ್ ಐತ್ರಿ ಗೌರ್ಮೆಂಟ್ ಕಡೆಯಿಂದ ಅದನ್ ಬಿಟ್ಟಿದಾರೀ.
ಹಾ.
ಹಾ ಅದನ್ ಬಿಟ್ಟ- ಇದರಲ್ಲಿ ಏನಾದ್ರು ಗೊತ್ತ್ರಿ ನಿಮ್ಮ್ ಹತ್ರ ಅಸಲ್- ಅದು ನನ್ಗ ಗೊತ್ತಾಗ್ಲಿಲ್ರರಿ ನನಗ.
ಇಲ್ಲರಿ ಅದ್ ನನತ್ರ ಸೋಸ್ಲು ಇಲ್ನೋಡ್ರಿ.
ಹೌದ- ಇಲ್ಲ ಏನಾದ್ರು ವಾರ್ಡ್ ಅಂದ ಏನಾದರು ಯಾವ ಊರಿಂದು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಬೇರೆ ಊರಿಗೆ ಬಂದಬಿಟ್ಟಿನಿ ಎಲ್ಲಿ ಸೈಬರ್ ಸೆಂಟರ್ ಅದೇ ಗೊತ್ತ. ಗೊತ್ತಿಲ್ಲ ಗೂಗಲ್ಲ್ ಅಲ್ಲಿ ಎಲ್ಲಾ ಸರ್ಚ್ ಮಾಡಿದ್ದೀನಿ- ಬಟ್ ಪೋಸ್ಟ್ ಎಲ್ಲ ಖಾಲಿ ಅದಾವ ಅಂತ ಬಟ್-
ಅದು ಹೆಚ್ ಕೆ ನಾ ನಾನ್ ಹೆಚ್ ಕೆ ನಾ ಕೋಬೇಕ್ರೀ ಮೇಡಮ್ ರೀ
ಹೆಚ್ ಕೆ ನಾನ್ ಹೆಚ್ ಕೆ ಅಂದ್ರೆ.
ಅಂದ್ರ ಹೈದ್ರಾಬಾದ್ ಕರ್ನಾಟಕ ಇಷ್ಟ್ ಕಾಲ್ಫಾರ್ಮ್ ಇರ್ತವ್ರೀ ನಾ ನಾನ್ ಹೆಚ್ಕೆ ಅಂದ್ರ ಈ ಮುಂಬೈ ಕರ್ನಾಟಕ ಈ ಕಡೆ ಕಾಲ್ಫಾರ್ಮ್ ಆಗಿರ್ತವ.
ಹಾ ಹಾ ಹಾ ಆ ರೀತಿ. ಅಂಗ ಏನ್ರಿ ಹ್ಮ ನಮ್ದಲ್ ನಮ್ದ ಏನ್ರಿ ಹೈದ್ರಾಬಾದ್ ಕರ್ನಾಟಕ ಇದ್ರೆ ಸಾಕ್ರ ಅದು ಎಲ್ಲಾದ್ರೂ ಇರ್ಲಿ ಬಟ್ ಯಾದ್ಗಿರಿ ಅಂಡರ್ ಇದ್ರೆ ಬಟ್ ಬೆಟರ ರಿ ಹ್ಹಾ ಯಾದ್-
ಡಿ.
ಬರೀ ತಿನ್ರಿ. ಇಲ್ರಿ ವಾರ್ಡನ್ಗು ಇಲ್ಲ ವಾರ್ಡನ್ ಇಲ್ಲ ವಾರ್ಡನ್ ಪೋಸ್ಟ್ ಗಿ ನು ಹ ಎಕ್ಸಾಮ್ ಇರುತ್ರಿ.
ಹಾ ರೀ ಎಕ್ಸಾಮ್ ಇರ್ತ್ರಿ ಕಂಪಲ್ಸರಿ ಬಿ ಎಡ್ ಆಗಿರ್ಬೇಕರಿ.
ಬಾಡಂದವರಿಗ್ರಿ.
ವಾಡಂಬೂರಿಗಿ ಬಿ ಎಡ್ ಕಂಪಲ್ಸರಿ ಅದ ರೀ.
ಹೌದ್ರಿ ಬಿ ಅಂದ್ರೆ ನಾನ್ ಬಿ ಎಡ್ ಮುಗಿಸಕೊಳ್ನ್ರೀ ಮತ್ತ ಈಗೇನ್ರೀ ಏನ್ ಕೇಳಿದ್ರನು ಏನ್ ರೀ ಇವಾಗ- ಎಲ್ಲ ಮುಗ್ದೈತ್ಲ್ರಿ ಪ್ರೈವೇಟ್ ಸೀಟ್ ನ ಕೊಡಲ್ದ ರೀ ಒಂದ್ ವರ್ಷ-
ಇವಾಗ ಇವಾಗ ಅಡ್ಮಿಷನ್. ಚೆನ್ನಾಗಿಲ್ರಿ ಮೇಡಮ್ ಸ್ವಲ್ಪ ಡೊನೇಷನ್ ಡೆವಲಪ್ಮೆಂಟ್ ಫೀಸ್ ಕೊಟಕ್ಕೆ ಸೀನ್ದರಿ ಅಡ್ಮಿಷನ್ ತಗೋ ರಿ ಬಿ ಎಡ್ ಎಲ್ಲದಕ್ಕೂ ಕಂಪಲ್ಸರಿ ಇಟ್ರ ನಾಳೆ ನೀವು ಬಿ ಎಡ್ ಮ್ಯಾಗ ರಿಕ್ರೂಟ್ಮೆಂಟ್ ಆದ್ರ- ಹಾಕ್ಲಿ ಬರಲ್ಲ ನೋಡ್ರಿ ನಿಮ್ಗೆ ಯಾವ್ದ- ಪೋಸ್ಟ್ ನು.
ಎಷ್ಟು ತಗೊಂದ ರಿ ತರೀ ಇವಾಗ ಅಂದ್ರೆ ಒಂದ್ ವರ್ಷ ಎಷ್ಟ್ ತಗೋಬೋದ್ರೀ. ಅಮೌಂಟ್.
ಅಂದ್ರ ಅದು ಪ್ರೈವೇಟ್ ಕಾಲೇಜ್ ಮೇಲ್ ಡಿಪೆಂಡ್ರೀ ಆಕ್ಚುಲಿ ಟ್ವೆಂಟಿ ಗೌರ್ಮೆಂಟ್ ಇಂದ ಏನಾದ್ರು ನೀವು ಹಾಕಿದ್ರ ಅಂದ್ರೆ ಗೌರ್ಮೆಂಟ್ ಫೀಸ್ ಅಷ್ಟೇ ರ ಅಲ್ಲಿ ಡೆವಲಪ್ಮೆಂಟ್ ಫೀಸ್ ಅಂತ ಬರಲ್ಲ ಗೋರ್ಮೆಂಟ್ ಫೀಸ್ ಫೈವ್ ತೌಸಂಡ್ಂದ ಅಷ್ಟೇ ಇರ್ತದ್ರೀ ಟೂ ಇಯರ್ ಮುಗಿತಾನ ಫೈವ್ ಫೈವ್ ಟೆನ್ ಥೌಸಂಡ್ ನ್ಯಾಗ ಮುಗಿತತ್ ರಿ. ಒಂದ್ ವೇಳೆ ನೀವ ಏನಾದ್ರೂ ಪ್ರೈೇಟ್. ಕಾಲೇಜ್ ನೋಡ್ಕೊಂಡ್ರ ಅಂದ್ರ ಅಲ್ಲಿ ಗೌರ್ಮೆಂಟ್ ಫೀಸ್ ವಿತ್ ಡೆವಲಪ್ಮೆಂಟ್ ಫೀಸ್ ಕಟ್ಬೇಕ ರೀ ನೀವು ಡೊನೇೇಶನ್ ಕೊಡ್ಬೇಕಾಗ್ತರಿ ಆಕ್ಟುವಲ್ಲಿ ಅದ ಕಾಲೇಜ್ ಮೇಲ್ ಡಿಪೆ್ ಆಗ್ತ ಒ ಟ್ಂಟಿ ಇರ್ಾವ ಒ ತರ್ಟಿ ಇರ್ತವೀ ಒಮ್ಮಿ ಫೋರ್ಟಿ ಇರತಾವ
ಫಾರ್ಟಿ ತೌಸಂಡು ಇದು ಅಂದ್ರೆ ಪೇಮೆಂಟ್ ಸೀಟ್ ಅಂದ್ರೆ ಎಸ್ಟ್ ತಿರ್ಬೋದು
ಇವಾಗ್ ನೋಡ್ರಿ ಪೇಮೆಂಟ್ ಸಿ ಸೀಟ್ ತರ್ಟಿ ಇರ್ ಫೋರ್ಟ್ ಇರ್ ಇರ್ಬೇಕ ನೋಡ್ರಿ ಮೇಡಮ್ ಫಟ್ಟಿ ಇರ್ಬೋದ ಅಂತ ಅನ್ಸು್ರರಿ ಹಾ ಒಂದ್ ಫಟ್ ಎರ ವರ್ಷ ಸೇರಿ ಒಂದ್ ನಾವು ಕಲಿವಾಗಿ ಅದೇನವ್ ಮೂವತ್ತ ನಲ್ವ ಸಾವರ ನಲ್ವ ಸಿರನಗ ಮುಗಸ್ಕೊಂಡಿವವಿ ಬಿ ಆಡ್ ಗರ್ೆಂಟ್ ರಿ ನಮ್ಮದ್ ನೋಡಿದ್ರ ಎರರಡ್ ಒಳಗ ಮುಗಸ್ಕೊಂಡಿವ್ರಿ ಮತ್ತ ನೀವ ನೋಡರಿ ಮತ್ತ ಗರ್ಮೆಂಟ್ ಮೇಡಮ್ೀ ಫೀಸ್ನು ಕಮ್ಮಿ ಇರ್ತಿತ್ತು ಹಾ ನೋಡ್ರಿ ಮೇಡಮ್ರಿ ಎಲ್ರಿ ಗೌರ್ಮೆಂಟ್ ಕಾಲೇಜ್ಗಳದ ಇಂದ್ರ
ಹಾ ನೋಡ್ಬೇಕೇ್ರಿ ನನ್ ಅದೇ ಒಂದ್ ಟೆನ್ಷನ್ ಆಗ್ಲಿ ಗತ್ತೈತ್ರಿ ಬಟ್ ಡೇಲಿ ಹೋಗ್ಬೇಕಲ್ರರಿ
ನೋಡ್ರಿ ಅಂತವನು ಅದಾವ ಈ ರೆಗ್ಯುಲರ್ ಕಾಲೇಜ್ಗಳು ಎಲ್ಲಾರ
ಬಾಾದ್ರೆ ಮನೇಲಿ ಕುಂತ ಓದಕೊಂತೇನ್ರಿ ಅವಾಗವಾಗ್ ಅಸೈನ್ಮೆಂಟ್ ಅವಾಗಾಗ ಏನಾದ್ ಇದ್ರೆ ಬಟ್ ಬೆಟರ್ ಹೋಗ್ಬೋದ್ರಿ ಹ್ಮ್ ಅದಕ್ಕೋಸ್ರ ಅದೇ ಒಂದಿನ ಇಲ್ಲಿ ಈಗ ಒಂದ್ ವರ್ಷಕ್ಕೆ ಎಂಬತ್ ಸಾವಿರ ಒಂದ್ ಲಕ್ಷತನ ಹೋಗುತ್ತಂತ ನಾ ತಿಳ್ಕೊಂಡಿದೇನ್ ರೀ
ಇಲ್ಲ ಇಿಲ್ಲ್ರ ಈಗ ಅಷ್ಟ್ ಹೋಗ್ತದ್ರಿ ಒಂದ್ ಲಕ್ಷರ ಬೇಕ ಬೇಡ್ ಮಾಡ್ಕೋಬೇಕ ಅಂದ್ರೆ ಇವಾಗ ಹಾ ರೀ ಎರಡ್ ವರ್ಷ ಕಂಪ್ಲೀಟ್ ಆಗ್ಬೇಕಂದ್ರೆ ಒಂದ್ ಲಕ್ಷಖರ್ಚು ಬರ್ತದ್ರೀ ಮೇಮ್ರೀ ಹಾ ರೀ ನೀವ್ ಏನ್ರೀ ಗೌರ್ಮೆಂಟ್ದು ಅಪ್ಲಿಕೇಶನ್ ಆನ್ಲೈನ್ ಕರೀತಾರ ನೋಡ್ರಿ ಅವಾಗ ಅಪ್ಲಿಕೇಶನ್ ಹಾಗ್ ಮಾತ್ರ ಅದು ಗರ್ಮಂಟ್ ಕಾಲೇಜ್ ನ ಗರ್ಮೆಂಟ್ ಸೀಟ್ ಸಿಕ್ ತು ಅಂದ್ರ ಮಾತ್ರ ಫೀಸ್
ಇಲ್ಲ ಇಲ್ಲ ಹಾ ಹೌದ್ರಿ ಹಂಗೆ ಮಾಡ್ತೇನ್ರಿ ನೋಡ
ಮಾಡ್ಕೊರಿ ಇವಾಗ ಎಲ್ಲ ಬಿ ಎಡ್ ಕಂಪಲ್ಸ ಸಿರಿ ಅಂತ ಮಾಡ್ಬಿಟ್ಟಾರೆ ಮೇಡಮ್ ಅದರಿಂದ ಯೂಸದ ಹೊರ್ತಾಗಿ ಹಾ ರೀ
ಹೌದ್ರಿ ಹಂಗೆ ಮಾಡ್ತೇನ್ರೀ
ನ ಮಾಡ್ಕೋರಿ ಮತ್ತ ಏನ್ ಮಾಡಿರಿ ನೀವು ಬಿ ಎಸ್ ಸಿ ಒಳಗ ಯಾವ ಕಾಂಬಿನೇಷನ್ ರೀ
ಬಿ ಎಸ್ ಸಿ ಒಳ್ಗ್ ಫಿಜಿಕ್ಸ್ ರೀ ಫಿಜಿಕ್ಸ್ ಮ್ಯಾಥ್ಸ್
ಫಿಸಿಕ್ಸ್ ಮ್ಯಾಥ್ಸ್ ಅಂಡೀ ಹಾ ಇಲ್ಲಿ ಪಿ ಎಂ ಸಿ ಎಸ್ ಹಾ ಹಾ ಪಿ ಎಂ ಸಿ ಎಸ್ ಅಂದ್ರ ಫಿಸಿಕಲ್ ಸೈನ್ಸ್ ಬರ್ತದರಿ ನಿಮಗೆಲ್ಲಿ ಬಿ ಎಡ್ ತಗೋಳಿಕ್ ಫಿಸಿಕ್ಸ್ ಬರ್ದ್ರ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ತಗೋಬೋದ್ರಿ ನೀವು ಎರಡು
ಹ್ಮ್ ಹಾ ಹಾ ಹಾ ನೋಡ್ರಿ ನನ್ಗೊಂದ ಇಲ್ರಿ ನನ್ಗೊಂದು ಇಲ್ಲ ಇವ ಮ್ಯಾರೇಜ್ ಒಂದ ಆಗ್ಬಿಟ್ಟೈತ್ತಲ್ರರಿ ಅದಕೋಸ್ಕರ ಅದೇ ಒಂದ ಇವಾಗ ಏನಾದ್ರು ಹೋದ್ರಿ ಡೈರೆಕ್ಟ್ ಎಕ್ಸಾಮ್ಗೆ ಹೋಗುವ ಅಂತ ಹೇಳ್ತಾರೀ ಇಲ್ಲಿ ಇಡಿ ಮ್ಯ ಏನ್ ಮಾಡಬೇಕು ಈ ಕಡೆ ಎಜುಕೇಶನ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿ ಎಡ್ ಆದ್ರೂ ಮಾಡ್ಕೊಂಡ್ರೆ ಒಂದು ಲೈಫ್ ಸೆಟಲ್ ಆಗುತ್ ತ್ರಿ ಬಿ ಎಲ್ಲಿಗ್ ಹೋದರು ಟೀಚಿಂಗ್ ಬಿ ಎಡ್ ಹೇ ಕೇಳ್ತಾ ಇದಾರಲ್ಲ ಅದಕ್ಕೋಸ್ಕರ ಕೇಳ್ದೆ ನೋಡ್ತನ್ರಿ ಕೇಳ್ತನ್ ರಿ ನಮ್ ಮನೆಯವ್ರು ಬರ್ತಾರಲ್ರರಿ ಅವ್ರರು ಕೇಳ್ತನ್ ಮಾಡ್ತೀನಿ ಅಂತ ಒಂದ್ ಹದಿನೈದು ದಿನ ತ ಹೂ ಮಾಡುವ ಹದ್ನೈದು ದಿನದಿಂದ ಮಾಡುವ ಅಂತ ಹೇಳಿದ ರಿ ಅವರು ಅದೇ ಒಂದು ಟೆನ್ಷನ್ ಆಗ್ಬಿಟ್ಟೈತ್ರಿ
ಹೌದ್ರಿ ಅಲ್ಲಾ ಮಾಡ್ಕೋರಿ ನೋಡ್ರಿ ವ್ಯಾವಹಾರ ಏನ್ ಆಯ್ತ್ ರೆಗ್ಯುಲರ್ ಕಾಲೇಜ್ಗಳು ಬರೇ ಎಕ್ಸಾಮ್ ಕಟ್ಟೆ ಹೋಗಿ ಬರಿಬಹದು ಅಂತಿತ್ತು ಅಂದ್ರರಿ ನೀವು್ ಆರಾಮ ಎಕ್ಸಾಮ್ ಅ ಅಸೈನ್ಮೆಂಟ್ ಲೆಸನ್ ಪ್ಲಾಾನ ಮತ್ತ ಏನ ಇರ್ತಾವಾಗ ಹೋಗಿ ಬರ್ತಿೀವಿ ಎಕ್ಸಾಮ್ಗೆ ಎಷ್ಟ್ ಬಂದ ಬರಿದ ತವ್ರಿಯ ಅಂತ ಹೇಳ್ರಿ ನೋಡ ಕಾಲೇಜ್ ಕಡಿಂದ ಸ್ವಲ್ಪ ರೊಕ್ಕ ತಗೋತಾರೆ ಅಷ್ಟೇ ಕಾಲೇಜ್ನವರು ತಗೊಂಡ್ರು ಅಂದ್ರ ಆ ತರ ಎಲ್ರ ನಡೀತಿತ್ತು ಅಂದ್ರೆ ನೀವು ಬರೀ ಎಕ್ಸಾಮ್ ಬ ಬ ರ್ ಹೋದ್ರಿ ನಿಮ್ಗೆಲ್ಲ ಗೊತ್ತಿತ್ತು ಇನ್ಫ್ಲೂಯೆನ್ಸ್ ಇತ್ತು ತುಂದನಾ ಅಂತ ಕಾಲೇಜ್ ೋ ಕೋರಿ ಆಮೇಲೆ ಎಕ್ಸಾಮ್ ಬರ್ಕನ್ ಮುಗಿಸಸ್ಕ್ ಬಿಟ್ರಿ
ಹೌದ್ರಿ ಅದು ಒಂದ್ ಐತ್ ನೋಡ್ರಿ ಹಂಗಗೆ ಮಾಡ್ಕೊತನ್ೀ
ಹ ಹಾ ರೀ
ಅದೇ ಒಂದ್ ನನಗ ಅದು ಒಂದ್ ಇಷ್ಟೆಲ್ಲಾ ಮಾಡ್ಕೊಂಡನ್್ರಿ ಅದ ಒಂದ್ ಮಾಡ್ಕೊಂಡ್ರಿ ಟೆನ್ಷನ್ ಇರ್ತಿದ್ದಿಲ್ಲರೀ ನನಗ
ಹೌದ್ರಿ
ನಿಜ ಅದ ಒಂದ್ ಟೆನ್ಷನ್ ಇರ್ತಿರ್ತಿಲ್ಲಾ ನೋಡ್ರಿ ಅದೇ ಒಂದ್ ಇವಾಗ ಅದ್ ಒಂದ ಇದ್ರೆ ಒಂದ್ ನನಗೊಂದ್ ಭಯ ಇರ್ತಿದ್ದಿಲ್ರಿ
ಹೌದೌದ್ರಿ ಈಗ ಎಲ್ಗ ಹೋಗೋಣ ನಿಮ್ದು ಬಿ ಎಡ್ ಆಗಿದೆಏ
ಇಲ್ರರಿ ಮೊದಲ್ ನಾನ ಇನ್ನೇನ್ ಬಿ ಎಡ್ ಹಚ್ಚ ಮುಂದಡಿ ಏ ನೈನ್ ಅಂದ್ರೆ ಬರೀ ಒಂದ್ ವರ್ಷ ಅಷ್ಟೇ ಇತ್ರಿ
ಹಾ ರೀ
ಒಂದ್ ವರ್ಷ ಅಷ್ಟೇ ್ರರಿ ಆಮೇಲೆ ಎರಡ್ ವರ್ಷ ಬಂತಲ್ಲ ಇನ್ನೇನು ಅವಾಗ ನನ್ ನಂದು ಡಿಗ್ರಿ ಕಂಪ್ಲೀಟ್ ಐತ್ರಿ
ಎಲ್ರರಿ ಟೂ ತೌಸಂಡ್ ಫೈನ್ ಆಗಿ ಆಗೇದ್ರಿ ಟೂ ಇಯರ್ಸ್ ಬಿ ಎಡ್ ಹೇ ಅವ ಟೂ ತೌಸಂಡ್ ಫೈವ ಬಿಪರೀ ಅವಾಗಷ್ಟೇ ನೈನ್ ಮಂತ್ ತ್ರಿ ಅದು
ಹಾ ನನಗ್ ಮೊನ್ನೆ ಒಂದ್ ಐದು ಆರು ವರ್ಷ ಹಂಗ ಅಂತ ತಿಳ್ಕೊಂಡ್ರೆ ನೋಡ್ರಿ ಇನ್ನು ಅದೇ ಚಲೋಯತ್ ನೋಡ್ರ ಬಿ ಎಡ್ ಇೊಂದ ಒಂಬತ್ ತಿಂಗಳ ಇದ್ದಾಗೇನೆ
ಹೌದೌದ್ರೀ ಮತ್ತೆ ಟಿ ಟ ಸ್ಟಾರ್ಟ್ ಆಗ್ರೆ ಟೂ ತೌಸ್ ಹಾ ರೀ ಆಾಗ ಒ ನೈನ್ ಮಂತ್ ಇದಕ ಮುಗಿಸಸ್ಕೊಂಡೈ
ಹಾ ನೋಡಮ್ರಿ ಹೆಂಗ ಆಗತ್ತ ನೋಡಮ ಬಟ್ ಏನಾದ್ರು ಇದ್ರೆ ನನ್ಗೆ ಹೇಳ್ರಿ ಹಂಗೆ ಸ್ವಲ್ಪ
ಸರಿ ಆಯ್ತ್ು ಹೇಳ್ರಿ ನಂಗ ೇನ್ರೀ ಇದ್ರೆ ಹೇಳ್ತೀನ ಅನ್ರಿ ಮತ್ತೆ ಅವಾಗವಾಗ ಆನ್ಲೈನ್ ಅಪ್ಲಿಕೇಶನ್ ಕರದಿದ್ದು ಅದು ಕೇಳ್ಕೋರಿ ನೀವು ಕೊಟ್ಟಿರತಾರ್ ನೋಡ್ರಿ ಹ್ಮ್ ಆನ್ಲೈನ್ ಸಂಟರ್ನಗ ಗೊತ್ತಆಗತದ ರಿ ಬಿ ಎಡ್ ಅಪ್ಲಿಕೇಶನದು ಹಾಕದ ಬಿಟ್ಟರ ಅನ್ ಕೇಳಬೇಕ ರಿ ಅಂದ್ರೆ ಅದು ಗೋರ್ಮೆಂಟ್ ಸೀಟ್ ಸೆಲೆಕ್ಷನ್ ಮಾಡ್ಕೋತಾರಲ್ರಿ ಲಿಂಕ್ ಕ ಕಳಸೇರ ಏನಂತ ಅಂದ್ರ ಅವ ನೋಡ್ಕೊಂಡ್ ಕೆಳಕೊಂಡ ಹಾಕಬಹುದು ರಿ ನೀವು ಆಯ್ತ್ ಹೇಳಿ ನನಗ ಏನಾದ್ರೂ ಗೊತ್ತ ಗೊತ್ತ್ ಆಯ್ತು ಅಂದ್ರೆ ನಿಮಗೆ ಇನ್ಫಾರ್ಮ್ ಮಾಡತೀನಿ
ಸ್ವಲ್ ನೆನಪ ಮಾಡ್ಕೊರಿ ಹಂಗೆ ಪ್ಲೀಸ್ ಮತ್ತ ನೀವ್ ಮರ್ತ್ ಬಿಟ್ಟಿರಿ ಮತ್ತ
ಶಾಪಿಂಗ್ ಮಡಬೇಕ್ ಅಂತ ಅನಕೊಂಡಿರಿ
ಶಹಾಪುರ ಇಲ್ಲ ಅಂದ್ರೆ ಸುರಪುರ ಬಟ್ ನನ್ ಸುರಪುರ ಅಲ್ಲಿ ಕೇಳಿದಿನಿರಿ ಅದೇ ನಾನು ಕೇಳ್ದೇರಿ ಅವ್ರ ಏನಂತಂದ್ರ ಒಂದ್ ದಿನ ಬಿಟ್ರೆ ಫೈವ್ ಹಂಡ್ರೆಡ್ ಫೈನ್ ಅಂತ
ಫೈನ್ ಹಾಕಬಿಟ್ಟರ ಅನ್ರಿ ಅವ್ ಒಂದೇ ದಿನ ಅಂದ್ರೆ ರೆಗ್ಯುಲರ್ ಐತಿ ಅದು
ಫೈವ್ ಹಂಡ್ರೆಡ್ ಫೈನ್ ಅಂತಾ ರಿ ಯಪ್ಪಾ
ಅಂದ್ರ ಆ ತರ ಫೈನ್ ಹಾಕತಾರೆ ಅಂದ್ರೆ ನಮ್ಮಬಲ್ಲಿ ರೆಗ್ಯುಲರ್ ಅದ ಇರ ರೆಗ್ಯುಲರ್ ಇಲ್ಲ ಅಂತ ಅರ್ಥ ಅದು
ಹಾ ಹ್ಮ ಹ್ಮ ಹ್ಮ್ ನೋಡಮ್ ರಿ ಹೆಂಗ ಆಗತ್ತಾ ನೋಡಮ್
ಸರಿ ರೀ ಮೇಡಮ
ಮತ್ತರಿ ಏನ್ ಅಡುಗಿ ಮಾಡಬೇಕ್ ರಿ
ಹಾ ರೀ ಸಂಜಿಕ್ ಏನರ್ ಸ್ವಲ್ಪ ಅಡುಗೆ ಮಾಡಬೇಕ್ ರಿ ಬೆಳಿಗ್ಗೆ ಮಾಡಿದ್ರಿ ಮಧ್ಯಾಹ್ನ ಅದೇ ಉಂಡಿವಿ ರಿ ಸಂಜೆಕ್ ಇನ್ನೊಂದ ಸ್ವಲ್ಪ ಏನ್ರಾ ಮಾಡ್ಕೊಂಡ್ ಊಟ ಮಾಡಿ ಮಲ್ಕೋಬೇಕ್ ರಿ
ನಾ ಹೆಣ್ಮಕ್ಳ ನೋಡ್ರಿ ಬರೇ ಅಡಗೆ ಮಾಡ ಕಸ ಬಾಂಡ ಬಟ್ಟಿ ಮತ್ತ್ ಹೊರಗಿಂದ ನೋಡ್ಬೇಕ ಇಲ್ಲ ನಾನ್ ಹೇಳ್ತೀನಿ ಗಣ್ಮಕ್ಳು ಬರೀ ಹೊರಗಿಂದಷ್ಟೇ ಮಾಡ್ತಾರ ನಾವ್ ಎಲ್ಲದಕ್ಕೂ ಸೈ ನೋಡ್ರಿ ಹೆಣ್ಮಕ್ಳ
ಮತ್ತ ಅದಕ ಅದಕಂದಲೇ ಹೆಣ್ಮಮಕ್ಕಳೇ
ಹೆಣ್ಮಕ್ಕಳ ಹೆಣ್ಮಕ್ಳ ಎಷ್ಟ ಹೆಣ್ಮಕ್ಳೆ ಸ್ಟ್ರಾಂಗು ಗುರು
ಮೊದಲ್ರಿ ಮೇಡಮ್ ರೀ ಇದ ಧರ್ಯದಿಂದ ಎಲ್ಲದಕ್ಕೂ ಮುಂದಾಗಿ ಮಾಡ್ತೀನ ಅಂತ ಅಂತೀ
ಹೌದ್ ನೋಡ್ರಿ ಹಂಗಗೆ ನೋಡ್ರಿ ಎಲ್ಲದಕ್ಕೂ ಸೈ ನೋಡ್ರಿ ಒಂದಕ್ಕ ಹಾ ಒಂದ್ ಡ್ರೈವ ಇಂದ ಕಕೊಂಡ್ ಒಂದು ಆ
ಏನ ಅಂತರ ಅಡಗಿ ಮನ್ಯಾಗ್ ಲಟ್ಟಣಗಿ ಹಿಡ್ಕೊಂಡ್ ಕೈ ಆಕಾಶದಲ್ಲಿ ಎರರುಪ್ಲೆ ನೋಡಸಂದ್ರೆ ಇಮೇಜ್ ನೋಡ್
ಹಾ ನೋಡಿದ್ರಲ್ಲ ಹಾ ಎಲ್ಲದಕ್ಕೂ ಸೈ ಅದು ಅಲ್ಲಾ ಅಂತಲ್ಲ ಎಲಾ ಎಲ್ಲ ದಕ್ಕೂನು
ಏ ಇವಾಗಿನ ಹೆಣ್ಮಕ್ಳ ಬಳಿ ಡೇರಿಂಗ್ ಬಾಳ್ ಅದಾರಿ ಮೇಡಮ್ರೀ ನಾನು ಯಾರ್ಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋ ದೊಂದು ಮನೋಭಾವ ಅದಲ್ರರಿ ಅದನ್ನೇ ಅವ್ರ ನ ಮುಂದಕ್ ಇನ್ಸ್ಪೈರ್ ಮಾಡತಿರದ್ರಿ
ನಿಜ್ಜರಿ ನಿಜ್ಜ ರೀ ಅದೊಂದು ಏನಾದ್ರು ಮನೇಲಿ ಏನಾದ್ರು ಕೇಳಿದ್ರಪ್ಪಾ ಅಂತಂದ್ರೆ ನಾನಂದ್ರು ನೋಡು ಅವರು ಇಷ್ಟೆಲ್ಲ ಓದಿದ್ರು ನಾನು ಓದ್ಬೇಕು ಅಂತಿದ್ದೆ ಮೊದ್ಲು ನಾನ್ ಸಣ್ಣಕ್ಕೆದ್ದಾಗ.
ಹೌದ್ರೀ ಇವ ಮದ್ ಆದ್ಮ್ಯಾಗ ಏನ್ ಅನ್ಸ್ಲತ್ರಿ ಬಿಡಪ್ಪ ಇದೀರಿ ನನ್ ಜವಾಬ್ದಾರಿ ಮಿ ಸಂಸಾರ ಸ ನಿಭಸ್ಕೊಂಡ ಹೋದ್ರ ಸಾಕನಂಗಗಿ ಬಿಟ್ಟದ ಏನ್ರಿ
ಹೌದೌದ ಇಲ್ಲರಿಗ ಮತ್ ಒಂದೊಂದ್ಸರಿ ಸಿಟ್ಟ ಬಂದ್ ಹಂಗೆ ಅಂದನ್ಬಿಡ್ತ ಇದ್ರಿ ಒಂದ್ಸರಿ ಏನಪ್ಪ ಇಷ್ಟ ಇ ಜೀವನಾ ಇನ
ಹಾ ಹೌದ್ರಿ ಸರಿ ರಿ ಮೇಡಮ ರಿ ನಮ್ಮ್ ಮನೇಲಿ ಯಾರೋ ಬಂದ್ರಂತ ತನಸ್ತೀರಿ ಆೇ ಫೋನ್ ಮಾಡತ
ಹಾ ಸರಿ ಮೇಡಮ್ ಆಯ್ತ್ರಿ ಹ